ಎಲ್ಲಿಗದೆ
ನಾಯಕಲೆೇ
ಅದೇಶೆ ಈಗ ಹೆಂಗ ಅ ಯಾವ ಬರುತ್ತನ
ಹ ಇದು ಶರ್ಮದ
ಹ ಶಾರಮ ಮನ್ಯ ಕೇಳ್ಕೊತನಾವ
ಹ್ಮ
ಅದೇ ಕೇಳಪ್ಪ ಬಂದ್ರ ನಾವಗ್ ಹೋಗದ ಯಾವ ಹೋಗದ ಕತರ್ತವ
ನಾಳೆ ಒಂದಿನ ನ ಈ ಕಡೆಿದ್ದ ಈ ಕಡೆ ಮನೆ ಕಡೆ ಆಯತನ ಅದೇ ಕೇಳ ನಾಡ್ದಂದ್ರೆ ಅವ ಹೋದ್ರ ಆಯ್ತು
ನಾವಿ ನಾವ್ ಮೇಡಮ್ ಅವರು ಒಂದಿನ ತಾರೀಕುಿಗೆ ಬಾರಂದರ್ಲ ಅವರು ಇವತ್ ಮೂವತ್ತಾವತ್ತ ಅಲ್ಲ ನಾ ರಿಕ್ವೆಸ್ಟ್ ಮಾಡಿಕೊಂಡವ್ರಿ ನಾವು ನಾಯಕ ಬರೋಲ್ಲ ಊಗ
ಇಲ್ಲ ಇಲ್ಲಿ ನಮ್ಮ ಮಾಮ ಕಡೆ ನ ಬಂದ್ವಿ
ಇ್ಯಪ್ಪು ಅ ಹಂಗ್ಲಿ ಹೆಮ್ಮ ನಾನ್ ಜನಂಗ ಬರ್ತ
ನಾಳೆುಡ ಎಷ್ಟತ್ತ ಬತನ ತಗು ಮ್ಯಾ ಬರ್ತನಿ
ಅಂದ್ರ ಆಯ್ತ್ ಬಿಡ ಮಜ ತಕ್ ಮಜಾಪರ ಆಯ್ತು
ಹ್ಮ್
ನ ಮನೆ ಮನೆ ಕತ್ತಾನನ ಉಂಟಷ ಇಪ ನಾೆ ೋಗಂಜು ಟ್ರೈನ್ ಒಂಬತ್ತು ಅತ್ತುಕಮಂಗ ಈಗ ಅಂದ್ರ ಈ ೋಟೋ ಗಿಟ ಈ ಮನೆಗೆ ಎಲ್ಲ ಆಗ ಅನ್ಬೇಕಕ್
ಈ ಅದೇಮ್ಮ ಯಾವಾಗತ್ನಂತ ಹೇಳಿಲ್ಲೇನಾ
ಹೇಳರಲ್ಲ ತಾಳಿ ಹೇಳಿ ಶರ್ಮ ಅಸ್ತಾನಗವ
ಹ್ಮ ಅದೇ ಕೇಳ ನಾನನ್ ಏನ್ ಹೇಳಿಲ್ಲ ನನ್ನ ಮನನ
್ು ಶರ್ಮ ಅಸ್ತ ಶರ್ಮ
ಹಾ
ಹಾ ಇತನ ಪಾರ ರತ್ನೆ
ಹ್ಮ್ ಅದೇ ಕೇಳ ಏನ ಕೇಳಿದ ಏನು ಇಲ್ಲ ನೀನು
ಏನು ಏ ಕೆೇಳನ್ ಪಾ ನಮಾಜ್ ಏನಂತಾವ ನಮಾಜ್ಗೆ ಅ ನಮ್ಮಗ್ ಬಂದ್ರ ಮನ್ಯಾಗತ ಒಂದ ಆಯ್ತ ಆಯತು ಕೊನ್ನೊಂದು
ನಮ್ಮ ಮನೆಗ ಇದೆ ಈ ಕಮ್ಮ ಅಕ್ಕನರಿಗೆ ಇದೆ ಗೊತ್ತಿಲ್ಲಾರ್ದದಲ್ಲಿ ಯಾಕ ಗತ್ತ ಇಲ್ಲ ನ ಮಣ ಬಲ್ ಹೋಗೋಣ ಮಣ ಬಲ್ಯ ಹೋಗಂತ ಅದಕ್ಕೆ ನಾನ್ ನಿಮ್ಗೆ ಅ್ಯದು ಹೆಂಗೆಂತ ಯಾರು ಕೋಿದ್ದಾರೆಾರೆ ಅ ೇನು ಹಂಗೆ ಆ ವಾಟ್ಸ್ಯಪ್ನಾಗ ಇನ್ಸ್ಟಾಗ್ರಾಮ್ನ ನೋಡಿಬಟ್ರಿ
ಎಲ್ಲೇ ಅವ ಕ ಫಸ್ಟ್ ಕೂ ಇಡ್ತಾರ ಫಸ್ಟ್
ಅದು ಬೇ್ಣ ಅದೇ ಗೊತ್ತದ ನಾವ್ ಯಾರ ಕೋನಿದ ಪರಿಚಯದ ಹಚ್ಚಿದ್ರ ಅಷ್ಟೇ ಇರ್ಲಿಕ್ಕೂ ಅಷ್ಟೇ ಹೊಸಬ್ರಯಐತ ಅಲ್ಲ ಅದ್ರ ನಾನ್ ಕೇಳಕ್ ಹೊಂತಿದ್ದೆ ಹಿಂಗ ಹಿಂಗ್ ನೋಡಿದ್ರೆ ಯಾರಕ್ಕ ಹೆಚ್ಚಿರಂತ
ಎಲ್ಲಾ ಹೆಂಗ ಪೋ್ರ ನಂಬರ್ ಸಿಕ್ಕಿತಾ ಅದು ಏ ಹಚ್ಚಿವಿ ಎಲ್ಲ ಮಾಸ ಮಾಸ್ ಮಂದಿ ಹೋಗಿರಲ್ಲ ನಮ್ಮರ ಕೊಟ್ರ ರಾಘವೇಂದ್ರ ರಘುಪತಿ ಅನ್ನವ
ರಾಘವೇಂದ್ರ ರಘುಪತಿ ಅವ್ರಲ್ಲ
ಯಾರ ಬ್ಯಾಟ್ರಿ ಮಾಡ್ತಾರ ಹಂಗಿ ಕೇಳ್ ಕೇಳ್ದಾಂಗ ಬ್ಯಾಟ್ರಿ ಮಾಡಕೋತಾರ ಅವರು
ಹ್ಮ
ಹ್ಮ ಇಲ್ಲಯನ ಚ ಅವ್ರ ಅವ್ರ ಮಾಡಲ್ಲ ಹೇಳಾರ ಅಷ್ಟಾರ ಅಂತ ಕೇಳ್ ಪಾಸ್ ಮಂ ಪಂಚ್ ಹೋಗಬೇಕ್ ಸಿಗತ್ತವ ಎ ಏನಂತಂದ್ರ ಅದೂ ಐತೇದ
ಹ್ಮ್ ಮತ್ತೆ ಆಮೇಗ್ ಏನು ನಂದು ಕನ್ಫರ್ಮ್ ಅದ ನಾವು ಇನ್ನೊಂದ್ ಮಾತ್ ಹೇಳ್ಬೇಕು ಈ ಈಶ್ ಹಿಂಗ ಅಂತ
ಹೇಳತ್ತ
ಚರ್ಮದಿನಕ್ಕೆ ಡೇಟ್ ಆಗಲ್ಲ್ ರೀ
ಶರ್ಮ್ದ
ಟೈ ಡೇಟ್ ಆಫ್ ಕೇಳನ
ನಾಳೆ ಈಗ ಅವ್ರಂದು ನಾಳೆ ನಾಳೆ ಕುಂದ್ರಪ್ಪತ್ವರ ಅವ್ರ ಅ ಚರಮ್ ಮನ್ಯಾಗ ನಾಳಗ್ ಹೊದೆ ಕೇಳ್ತದ ನಾವ
ಹ್ಮ್
ರಾ ಹಾರ ಊಟ ಅವ
ಹ್ಮ್
ಜಾಯ್ ಎಡ್ತ್ ಬರ್ತವ ಬರೆ ಊರಿಗೆ
ನಾನು ಇರ್ತೇನಿ ದೊಡೆ ನಂದ್ರ ನನ್ಗೆ ಹೇಳ್ದ ಅಂದ್ರ ನಾಳೆ ನಾನ್ ಮನೆಗ ಹೇಳಬೇಕ್ ಒಂದ್ ಮಾತು
ಈ ಆಯ್ತಿು ಇವ ಕುಂತ
ಅದೇ ಈಗ ಹತ್ರ ಎಂಟ್ರ ತನಕ ನೋಡ್ರ
ಹ್ಮ್ ಹ್ಮ್
ಹೇಳ್ದರೆ ಆಯಿತು ನಮ್ ಅವ್ವ ಏನ್ ಹೋಗು ಅಂದಾಳ ನಮ್ಮಪ್ಪಂದು ನಮ್ಮಪ್ಪ ಕೇಳಿನ
ನಾ ಅಪ್ಪಂದು ಈಗ ಲೆಕ್ಕಕ್ಕೆ ತಗಾಲ ನಾನು
ಹ ಆತೆತ
ಅದಕ್ಕೆನ್ ಒಂದ್ ಮಾತ್ ಹೇಳ್ಬೇಕಾದ್ ನಾಮಪ್ಪಗೆನು
ಆ ಹೋಟಮಗೆ ಒಂಟು ನೋಡ್ಕ ಹೊತ್ತೀವ್ ಅಷ್ಟೇ ಆ ಏ ಸು ಚಾರ್ ಮಿಗೆನ ಶರ್ಮ ಅಸ್ತಿನ್ಲ್ ನತ್ತನ್ ಶಸ್ತ್ರಂದ ಶರ್ಮ ಅಯ್ಷ್ಟ ಎಷ್ಟು ಆಯ್ತು ನಾಳ ಇ ನಾಡದ ಮೂರನೇ ದಿನ ಮೂರ್ ದಿನ ಅದ ನಾಲ್ಕು ದಿನ ಅಲ್ಲ ಹ ಹಳ್ತ ನವಾ ಈಗ ಮನೆ ಕೇಳ್ತ ನವು ಯಾವು ಒಂತರಷೀ ಅವ್ರ ಏನಂದ್ರ ಮೇಡಮ್ ನಾವು ಬರ್ತೀನ್ ಇರಪ್ಪ ಡಾಕುಮೆಂಟ್ ಈ ಬಾರ್ ಪೇಪರ್ ಶರ್ಟ್ ಪೂಲ್ತವ
ಹ್ಮ್
ಹಲೋ ಹೊರಬ ಮಾತಾಡು ಒರಗ್ ಬಂದ್ ಮಾತಾಡು
ಒಳಗ ಯಾಕಂದ್ರೆ ಇಲ್ಲಿ ಹೊರಗೆ ಬಂದೆ
ಹ್ಮ ಅದವರ ಇವಾಗ ಜಿಲ್ಲೆ ಇದು ಮಾಡರ್ತವರ ಅವ್ರ ಹ್ಮ್ ಮಾಡ್ರಿ ನ ಆತವಾ
ಹಾ
ಅದಕ್ಕೆ ಆ ಮಡ ಮಾತ ಅದಕ್ಕೆ ಇ ಮನೆ ಮನೆ ತಗರ
ಹಾ
ನಾಳಿ ಹೋಗಂತ್ರ ಮುರಂದ್ ಮುಟ್ಟ ಹಕ್ಕದ ಮನೆಗಾ
ಹ್ಮ್.
ಹ ಭೈಯ ನದು ನಾವ.
ಹ್ಮ್ ನಾನ್ ಬರತ್ನ ಅಂತ ಹೇಳಲ್ಲವನಿ.
ಹ್ಮ ಹೇಳ ಇಬ್ರ ಇಬ್ಬ್ರ ಸಲ ಹೊಂಟ್ರ ಇಬ್ ಕಾಣಬ ಈಗ ಮನ್ಗೆಏನಂದ್ರ. ಇಬ್ಬ್ರ ಆದ್ರರು ಓರ್ತ್ತಾರ ಅವ್ರ ಮನ್ಯಾಗ ಅ ಇಬ್ರ. ಇತ್ತಂಬ್ರಾವ್ರು ವರು ಪತ್ತಿನಾವ್ರಾಗ. ಹ್ಮ್ ಕೆರ.
ಆಯ್ತಾಯಯ್ತು ಅದೇ ನಂಗೆ ಗೊತ್ತಾಗ್ಬೇಕಿಂತ ಹೇಳಿದ್ದೀನ ಅಂತ.
ಎಲ್ಲ ಮ ಮುಂಜೆ ಮಾತಾಡ ಅವ ಅನ್ನಂದ ಗಟಿ ಮಾತಾ ಹ ಅನ್ನಂದ ಗಟಿ ಪೋಚ್ವ ಮೇಡಮ್ ಗ.
ಹಾ.
ಆಯ್ತ್ರಿ ನೀ ಬರತ್ ಬರ್ ಒಂದೇ ತಾರೀ ಒಂದೇ ತಾರೀರು ಜಲ್ ಬಿರಿ. ಅಲ್ಲಿಂದ ಸ್ಟಾರ್ಟ್ ಆಗ್ತತ್ ನಿಮ್ದು ಮತ್ತ ಆಮೇಲೆ ಬ್ಯಾರ ಬರ್ತ ಶೇಡ್ ಫಲ್ ಆತವ. ಅ ಅಂದ್ರ. ಆಯ್ತ್ರಿ ಮೇಡಮ್ ನವು ಯಾವ ನಾವವು ನಿದ ಮೇಲ ಆಗ್ತವಿ ನ್ನು.
ಹ್ಮ್.
ಆಯ್ತ್ ಮೇಡಮ್ ಇನ್ನೊ್ ಹುಡುಗ ಬರ್ತಂದನ್ ಅವ್ ಕರ್ಕಂಗ ಇಷ್ಟ್ ನಾಳಲ್ಲಾಡದ ಬಂದ್ಬ ಬಿಡ್ತವಿ.
ಹ್ಮ್.
ನಾನ್ ಕೇಳ್ತವ ರೀ ಪೋನ್ಚ್ ನಾಳೆ ಪೋನ್ಚನಳೆ ಕೊಡ ನಾಡ ಕೊಡ್ತೀವಿರೀ ನಾಳೆಗೆ ಕೊಡ . ಅಂತಿ ಅದಕ್ ಮನೆ ಕ ನಾಳೆ ಹತ. ಹ. ಆಯ್ತಾ ವಚಿನ ಪ ವಚ ಪಡ್ತ ಪ ನೀ ಇ ಕಡೆ.
ಅಂದಾಗ ನನಗೆಚ್ಚು . ನಾನು ಮನೆ ನಮ್ಮ ಮನೆಗೆ ಆತ ಫೋನ್ ಮಾಡಿ.
ಮನೆ ಆಯ್ತ ಮನೆ ನಾಡ್ ಹೋಯ್ತ ನಾಡ್ ಹೋಯತವ ಅಂತೇಳ್ಬಿಡ್ ಅಷ್ಟೇ.
ಹ್ಮ್.
ಯಾವಸ್ ಬಟ್ಟೆ.
ಹ್ಮ.
ಬಟ್ಟಿ ಆಯ್ತು ನಮ್ದ ಆಧಾರ್ ಕಾರ್ಡ್ ಜರಕ್ಸ ಪ ಪಾಸ್ಬುಕ್ ಜರಕ್ಸ. ಒಂದ್ ನಾಕ್ ಫೋಟೋ . ನೋಡ್ರಿ ಆಯ್ತ ಆಯ್ತ್ರಿ ಮಂಗ ಹೋಗಕತ್ ರೋಡಿ ಬ್ರರಿ. ಅದ ಜನ್ರಲ್ ಜನರಲ್ಗೆ ಹೋಗಕ .
ಯ ಬುಕ್ ಮಾಡಣ.
ರಂಗ ನಿಂಗ.
ಹ ನಾನು ಒಬ್ಬ ಟ್ರೈನ್ಗ ಹೋಗಿಲ್ಲ ಅಷ್ಟು.
ಟ್ರೈನ್ ಎಲ್ಲ ಎ ಕಾಸ್ಟ ಟ್ರೈನ್ ಗ .
ಬೆಂಗ್ಳೂರ್ಗ ಅಷ್ಟೇ ನ ಜಾಸ್ತಿ ಅಂದ್ರೆ ಅಲ್ಲಿ ಗ್ಯಾರೇಜು ಮನ.
ಅದ ಲೊಕೇಶನ್ ಅವ ಕಸ .
ಹಾ ಓದ್ತಿದ್ದ ಅಲ್ಲಿ ಹೋದಾಗ ಏನ್.
ನಾಳೆ ಬಾರಟೈಮವಕತವಿ .
ಮದ್ಗ ಹೇಳ್ಬಕ್ ಎಲ್ಲ ಹೇಳಿಂದ್ರ ಮ ಚಿಟಗಾರ್ತಾರ.
ಹ್ಮ್ ಹ್ಮ್.
ಹ ಅವನಿವನು ಅವ್ನಿಗೆ ಹೇಳದ್ರ ಬರ್ತನ್ ಬ ಬೇಕಿದ್ರೆ ಮುಂಜಾನೆಯಲ್ಲಿ ಗಾಡಿ ತಗೊಂಡು.
ಹಾಂ ಗಾಡಿ ತಮ್ಮಾನ ಮಜಿಸ್ಟ್ರಟ್ ಪ ಕಲಮ ಮಟ್. ದು ಎಷ್ಟ ಇಪ್ಪತ್ತೈದು ಕಿಲೋಮೀಟರ್ ಆ ಎಷ್ಟ ಬಿಟದು. ಹ ವಿಷ್ವಾಬು ಕಾತ . ಹ್ಮ ನಾಳ ಮಂಗಳ . ಕಂಪನಿ ಹೆಸ್ರು. ಅದಟ್ಟ ಏ ಕ ನಿಮಗೆ ಆಯ್ ಪೋಟ.
ಕಂಪನಿ ಹೆಸರು ಹಾಕಿಲ್ಲ.
. ಆತ ಆಗ್ತನಗ
ಹ್ಮ್ ಕಳ ಹಿಂಗಗೆ ಅ ಲೊಕೇಶನ್ ಹಿಂಗೆ ಅಂದ ಇದನ್ ಹಿಂಗಗೆ ಅ
ಎಷ್ಟ ಎರಲ್ಲ ಲೊಕೇಶನ್ ಹಾತ ಈಗ
ಹ್ಮ ಇವತ್ ಹಾಸ್ಪಿಟ್ಲ್ಗ್ ಹೋಗಿ ಅಲ್ಲ ಹಾಸ್ಪಿಟ್ಲ್ಗ್ ಹೋಗಿದೇವ್ರು ಸಣ್ಣಾಗಿ ಮಾಡಿಲ್ಲ ನನ್ಗೆವತ್ತ
ಯಾಕ
ನಾನ್ ಅದ ಏನ್ ಹೇಳ ಮಾತ್ ಮಚ್ಚತ್ರಂಗ ಆಗ್ಬಿಟ್ಟ ಶಟ್ಟ ಅಷ್ಟು ಬರವಲ್ ಹನ್ ಹನ್ನೊಂದು ಗಂಟೆಗೆ ಹೋಗಿ ಸ್ಕ್ಯಾನಿಂಗ್ ಅಂದರೆ ಎಷ್ಟೊತ್ತ ಬದ ಹೇಳಕ್ಕಕ
ಆತ ಆರ ತಾಸ
ಹ ನನಗೆ ಮೂರು ನಾಲ್ಕು ಗಂಟೆ ತಕ್ ಮಾಡ್ಯರ
ನಿನು ಗಾಡಿ ಮಾಡಗ ಯಾಗ್ ಬೇಕಂದ್ರ
ಎಲ್ಲ ನಡ್ದ ಅಷ್ಟ್ ಹಡ್ಕ್ ಒಂಬತ್ ಗಂಟೆಗೆ ಬಂದ್ ಕುೂಂತಾರ ನಡ್ದಾರ ಎಲ್ಲಾ ನಡ್ದಾರ ಹಂಗೆ ಆ ಕುಂತುನ ಕಲ್ ಕುಂತ ಕುೂತ ಯಾಕ್ ಮಾಡವಳ್ರಿ ಯಾಕಲ್ಲ ಕೇಳೋದೆಲ್ಲ ಏನಿಲ್ಲ ನಾ ಈಟಿಕೆ ಹೋಗವಾಗ ಕೇಳ ಇಟಿಟ್ಕೆ ಹೋಗೋವಾಗ ಕೇಳ ನಾನುಂತತ್ರ
ಹ್ಮ್ ಹ್ಮ್
ನಾನ್ ಬಿಡೋ ಲೇಟ್ ಆಗ್ಬಹುದು ಜಿಗ್ ಜನ ನಾನೆ ಹತ್ತಿದ್ದೆ
ಹ್ಮ
ಎರಡ್ ತಾಸ ಎರಡು ತಾಸ ನಾಕ್ ಗಂಟೆಗೆ ತಂದು ಹಚ್ಚಿದ್ರೆ
ಹ್ಮ್
ನಾನು ಬರೋಸ್ತೆ ಮೂರ್ ಗಂಟೆ ಆಗಿತ್ತು ನೋಡಿಗೆ ಎದ ಆಯ್ತು ಈ ರಕ್ಕಿಸಕೊಂಡ ಬಂದ್ರೆ ತಾಪಸ್ಸ ಅ ಮಾಡಿದ್ದೆ ನಾನು ಏನ್ ಮಾಡಿದೆ ಆಮ್ಯಾಗ ಹೋದೆ ನಾನ ನ ಮಾಯಿ ನನ ಮುಂಚೆ ಹೊಡೆ ನಿಂತು ಬಿಡು ಸಿಟ್ ಬಂದು ಹ ನಡ ಇವ ನಮ್ಮ ಸಿಟಗರ್ ಬಿಟ್ರಳ ಇವ್ರ ಇನ್ ಇಷ್ಟತ್ತ ಆಯತ ಇನ್ನ ಮಾಡವಲ್ರಿ ಏನ ಇ ಸ್ಕ್ಯಾನಿಂಗ್ ಅಂತ ಹೋದ್ರೆ ಆಯ್ತಾ ಅವೇ ಚೀಟಿ ಎಸ್ಕೊಂಡ್ಬಿಟ್ರು ಎಲ್ಲಾರ್ದ ನಂದ ಇಸ್ಕಂದ್ರ ಅವಾಗ ನಾ ಸುನೆ ಅದ ಏನ್ ಮಾಡಕಗಿಲ ಇಲ್ಲಿ ಚೀಟಿ ಇಂದ್ರೆ ಇಷ್ಟಗಾಲಕಂದ್ರೆ ಇವ್ರರಿಗೆಲ್ಲ ಏನೇ ಮಾಡ್ಬೇಕ ಮಾಡ್ಬೇಕ ಮಾಡಿದ್ದೆ ಚೀಟಿಸಂದ್ರ ತುಂಡದಾನ ಅದೇ ಟೈಮ್ ಅದು ಹೆಂಗಂದ್ರೆ ನಮ್ಕೇನ್ದ ಬಂದಾರ್ದ ಮಾಡಿಕ ಕೊಟ್ರ ನಮ್ಕೇನು ನಾವ್ ಬಂದಾರ್ದ ಬಿಟ್ರ ಮೊದ್ಲು ಮಾಡ್ಸಿದ್ವಿ ನಾವ್ ಆ ಮುಂದ ಒಂದ್ ಆರ್ದ ತಾಸನೆ ಮಾಡಿ ಕಟ್ ಕಳ್ಸಿದ್ರು ನಮ್ಗೆ
ಹ್ಮ್ ಹ್ಮ
ಈಗ ಏನು ಅಂತ ಎಷ್ಟು ಕಾಟ ಕೊಟ್ರಂದ್ರ ಆಕೆ ಅಕ್ಕಗಂತ್ರ ನ ಹೊರ ಇಷ್ಟ ಶಿವಕಕ್ಕೆ ಮಾದಕಿ ಯ್ ಊನ ಇಲ್ಲ ನಾನ ಇಲ್ಲಿ ಮುಲಾಜಲ್ಲಾಕಿಂಕೆ ಗಂಡು ಮಕ್ಳ ಇದ್ರರುಫಿಕ್ಸ್ ಬಿಡ್ತಿದ್ದೆ ನಾನು
ಹ್ಮ್
ಅಷ್ಟು ಸಣ್ಣ ಸಿಟ್ ಇಡ್ತಂತಿಲ್ಲ ನನ್ಗ ಅವ್ರಿ ಇನ್ನ ಏನಲ್ ಪ್ರೆಗ್ನೆಂಟ್ ಆರ ತಿ ತಿಲ್ಲ ಪ್ರೆಗ್ನೆಂಟಗ ನ ಹಂಗೆ ನೋಡಕೊಂತಾರ ವಯಸ್ಸಾದ್ರ ಹಂಗೆ ಮಾಡಕೊಂತಾರ ಮತ್ತ ರಕ್ಕದ ಕಿಸಬೇಕ ಆ ಗೌರ್ಮೆಂಟಿಗೆ ಹೋಗ್ವ ನಾವೇನು
ಹ್ಮ್ ಹ್ಮ್
ಆಗ ಗೌರ್ಮೆಂಟ್ನಾಗ ನೀ ತರ ಮಾಡ್ತಿಲ್ಲ ನಂಗ ಆಗ್ಬಿಡ್ತ್ ನನಗೆ ಅಷ್ಟು ಮಾಡಕೊಂತರ ಬೇಡ ನಾ ನಾನು ಬಂದರೆ ಈಗಲ್ಲ ದುಬೈ ಶರ್ಟ್ ಬಂದ ಅದೇ ಟೈಮಿಗೆ ದುಬೈ ಶಟ್ ದುಬೈ ಶಟ್ ಹಾ ಅದೇ ಬೊಂಬೈ ಶ್ಟೇಟ್ಗೆ ದುಬೈ ಶ್ಟೇಟ್ ಅ ಆತ ಬಂದಿದ್ದ ಅತಗನ ನಾ ಬಂದ ನ ಮಾಯಿ ಒಳಗ ಹೋಗಿರ್ಲು ಬಂದಏನ ಆರಾಮ ಇರ್ಲಿಲ್ಲ ನಾನ ಹ ಹೆದ್ರ್ ಸಡನ್ದ ಏನಾಯ್ತು ಅಂದೆ ಇ ಆರಾಮ ಸ್ಕ್ಯಾನಿಂಗ್ ಮಾಡ್ಸಕ್ ಬಂದೆ ಆಯ್ ಎಷ್ಟ ಬಾ ಅಂದ್ರ ಆರು ಗಂಟೆ ಆಯ್ತು ನೀವು ಬರ್ಲೇ ಬ್ರ ಕಡೆ ಅಂತಂದ್ಬಿಟ್ಟೆ ನಾನನ್ ಬರ್ಲೇಬಾರ್ರಿವ ರೀ ಮಾ ಸುದ್ದನ ಮನುಷ್ಯಾರ ಮಾಡೋದಿಲ್ಲ ನಮ್ಮ ಮುಂಜೆಲೆ ಹನ್ನೊಂದು ಗಂಟೆಗೆ ಬಂದೆ ನಿನ್ನೆ ಹಿಡ್ಕೊಂಡ ಕು ಬೇರೆ ಕಡೆ ಮಾಡ್ಸಬಿಡ್ ಅಂದ್ ಬಿಟ್ಯ ನಾನ್ ಹೌದು ಚಲ ಹೌದು ಸರಿ ಇಲ್ಲ ಅ ಸಂಗೈ ಆಗ್ಬಿಟ್ಟಿತ್ತ ನನಗ. ಯಾಕಂದ್ರೆ ಮತ್ತ ಬಂದ್ರೂನು ಮಾಡ್ಬೇಕ. ಇಲ್ಲ ಪದ್ರಲ್ಲಿ ಇಟ್ ಇ ಕೂಡ ಕೂತರ ಈಗ ಒಂದ ಚೆಕಪನ ಮಾಡ್ತಾರ ಮಾಡಾರ ಒಂದ, ಒವ್ತಾರ ಒಂದ್ ಆರು ಜನ ಕರ್ಕೋತಾರಲ. ಒಂದು ತಾಸ ಇಲ್ಲ ಒಂದು ಒಂದವರಿ ತಾಸಇಡ್ಕೊಂಡ್ ಕೊಡ್ತರ ಒಳ್ಗ.
ಒಂದ್ವರ್ ತಾಸ ಹಿಡ್ಕೊಂಡ್ ಕುಂತರ್ಕು ಹಿಂದದೋರು ಹೆಂಗ್ ಮಾಡ್ಬೇಕ ಅದು ರಿಪೋರ್ಟ್ಸ್ ಎಲ್ಲ ಮತ್ತೆಲ್ಲ ತಾಸಸ್ಕ ಕೊಡ್ಬೇಕು. ಹೆಂಗ ಮಾಡಕ್ ಕುಂತೀರ ನಾ ಸಾಕಾಗಿ ಸಾಕಾಗಿ. ಆಯ್ತು ಬಯಕ್ಕೆ ರೆಡಿ ಆಗಿದ್ದೆ ನಾನ ಆತಾ ನಾನ ಬಲಗ ಇನ್ನೊಬತ್ತ ಇದ್ದ ನಂದು ನಂದ ಆಗಣ, ತಂದಿ ಆ ತಂದ ಬರಿ ಮೂರ್. ತಿಂಗಳ ಪ್ರೆಗ್ನೆಂಟ್ ಇಲ್ಲ ಅಂತದೇ ಹೇಳ್, ನೆ ಅದೇ ಚೆಕ್ ಮಾಡ್ಸಿನಾಗ ಬಂದಿದ್ದಡಾಕ್ಟ್ರ್ ಹೇಳಾರ ಅಂತ.
ಅತ್ ನಾ ನಮ್ಗೇ ಮುಂದ ಎರ ನಾ ಎರಡು ಗಂಟೆಗೆ ಬಂದತ್ತ ನಾವು ಒನ್ನೊಂದು ಗಂಟೆಗೆ ಹೋಗ್ಗಿವಿ ಅಲ್ಲ. ಎರಡು ಗಂಟೆಗೆ ಒಬ್ಬತ ಬಂದಿದ್ದ. ಅಕೆ ಅವ್ರದ್ದನ ಮೂರ್ ತಿಂಗಳ ಇತ್ತ ಅಂತ ಬಂದಿಲ್ಲ ಅಂತ ಆಯ್ತು ಬಂದಾಯ್ತು ಚೀಟಿ ತೇಗಂದಿಲ್ಲ ಏನಿಲ್ಲ. ಆತ್ ಒಂದ ತೋಸರ್ದ ಹೋಗ್ಬಿಟಾ.
ನಾನಂದ ಅತಣ ಕೇಳ ಹಣ್ಣ ಹೆಂಗ ನೀ ಬಂದಲ್ಲಾ ನಾವು ಚೀಟಿ ಸಲಾಗಿ ನಿಂತಿದಿವಿ ಎಲ್ಲಾ ನಾ ಪ್ರೆಗ್ನೆಂಟ್, ಚಿಟ್ಟಿ ಇದ್ದೋರಿಗಿ ಮೂರ್ ತಿಂಗಳ ಇದ್ದೋರಿಗಿ ಚಿಟ್ಟಿ ಏನ್ ಇಲ್ಲ ಆಯ್ತ ದೌಡ್ ನೋಡಿ ಕಳಸ್ತಾರ ಅಂತಂದೆ. ನಾನಾ ಆಯಿತ್ ಸುಮ್ನೆ ಆದೆ ಹೌದಾ ಅಂತ ಸುಮ್ನೆ ಆದೆ. ಆಮ್ಗ ಅ ತಣ ಕೇಳ ಏನಾಯ್ತಿ ನಿಮ ಮನೆಗ್ ಬಂದಿರಲ್ಲ ಅಂತಾನ ಏನಣ ಮೂರ್ ತಿಂಗಳ ಪ್ರೆಗ್ನೆಂಟ್ ಮತ್ತೆ ಅವ್ರಿಗೆ ಮೂರ್ತಿ ಪ್ರೆಗ್ನೆಂಟ್ ಅಂತ್ರಿ ಮತ್ತ ನೀ ಚಿಟಿ ಕೊಡ್ಸರ್ ಸಾವಿರ ರೂಪಾಯಿ ಕೊಟ್ಟ ಅವ್ರಿಗೆ ಚಿಟ್ಟಿದಗ ಏನಿಲ್ಲ ಹಂಗೆ ಮಾಡಿ ಚಕ್ ಮಾಡಿ ಶರತ್ನು ಅಂಗೇ ಅಂದ್ ನಾನ್ ಸುಮ್ನೆ ಮ ಏನ್ ಹೇಳಪ ಮತ್ತ ನಮ ಯಾಕಂತ ನೀ ಅತ್ತಿಗಿ ಏನ ತೋರ್ಸಕ್ ಬಂದಿದ್ರ. ಸಾವು ರೂಪಾಯಿ ಸಾವರ್ರ್.
ಸಾವ್ರ ರೂಪಾಯಿ ಕೊಡ್ತಿ ಚಿಟ್ಟಿಗಿ.
ಸ್ಕ್ಯಾನರ್ ಅಲ ಸ್ಕ್ಯಾನಿಂಗ್ ಮಾಡ್ಸೋದು ಬಾಡಿ. ಆ,
ಹೇಗಿತ್ತು ವಯಸಾ, ಹೊಟ್ಟೆ ಅದು ಗುಳಿಗಿ ನುಂಗಾವ ಇದ್ವು ಆ ಆಟಿಂದ ಆ ಗುಳಿಗೆ ಸ್ವಪ ಹಿಂದ ಮುಂದ ಮಾಡಕೇಂದ್ ನುಂಗಿಬಿಟಳ ನಮ್ಮಾಯಿ.
ಹ್ಮ್.
ಅ ಎಲ್ಲಾ ಗುಳಿಗೆ ಸೇಮ್ ಕಾಣಕುತ್ತಾವ್.
ಹ್ಮ್.
ಮೊದ್ಲಿನವು ಗುಳಿಗಿ ಅವ್ ಈಗ ಹೊಸವು ತಂದುವು ಗುಳಿಗಿ ಅವ್ ನಾನ್ ನೋಡ್ತಿದ್ದ ನನ್ಗ ತೇಲಿ ಗಾಬ್ರಯಾಯಿತು. ಕುಂತದ ಏನ್ ಮಾಡದ್ ಮಾರಾಯ ಯಾವ ಯಾವ ಗುಳಿಗಿ ಅಂತೀನಿ ಒಂದು ಒಂದು ಗುಳಿಗಿ. ಇಪ್ಪತ್ತೈದು ಎಂಜಿದ ಆದ್ ಇನೊಂದು ಇಪ್ಪತ್ತು ಎಂಜಿದ ಆದ ಮೊದಲಿನ ಗುಳಿಗಿ ಇಪ್ಪತ್ತ,